ಹಲೋ
ತ್ತ ಸರ್ ನವುತ ಸಯ ಊಟಾ ನಸ್ತ ಮೆಟ್ಟಲ್ಲ ಸಯ ನಾ ಊರಾ ಶಿವ ಊರ
ದು ಊಟಾಯತು
ಇಟ ಇಲ್ಲ ನಾಷ್ಟ ಮಾಡಿದಿ
ಹ್ಮ್ ಹ್ಮ
ಹಾ ನಿಮ್ದು
ಹಾ ಎರ್ಲ್ಲಿಿಲ್ಲ ನೋ ಎಲ್ಲ ಸೋಂಕು ಹತದ
ಹಾ
ಆಾ
ನಷ್ಟತ
ಅಷ್ಟೇ ಆಯ್ತಪ್ಪಾ ಈಗ ಇತ್ತು ನ ಪರೋಟ ಮತ್ತ ಹಡಪ್ಪ
ಹ ಎಿದ್ದ
ಇ ವಿಧರ್ಭ ಕಲಬುರಗ
ಮುರಿಗ ಏನು ಮಾಡಡುದು
ಕೆಲವರಿ ಇ ಇದು ಇದದಲ್ಲ ನಮ್ದ ಬಿಸ್ನೆೆಸ್
ಅದಯ ಸೋಸ್ತಾ ಹೇಳಿದ್ದಿ ನಮಗೆ ಏನು
ಅದ ಬಿಸ್ನೆಸ್ ಈಗ ಕಾರಣ ಇತ್ತಲ್ಲ ಈ ದಿನ
ಹ್ಮ
ಆ ಕಾರರಣ ಸಲಕ ಎಲ್ಲ ಸಾಮಾನ ಎಲ್ಲ ತಂದವು ಪೂರ ಕಲಬುರಗಿ ಜಿಲ್ಲಾಕ್ಕೆ ನಾಮಲ್ಲಿ ಅಂತ ಹೋತಾ
ಹ್ಮ
ಹಲೋ
ಹ್ಮ್
ಆ ಕಲಬುರ್ಗಿ ಜಿಲ್ಲೆ ಮತ್ತ ಈ ಆಳನ್ ತಾಲೂಕ ಮಾದಾನಿಪುರ ಮತ್ತೆ ಎಲ್ಲ ಕಡೆಯಾರ ನದು ನಮ್ಮ ದಕಾನದಂದ ಹತ
ಹ್ಮ ಹೊರ್ಚಲ್ ಮಾಡ್ತರವ ನಾವ್ ಎಲ್ಲಾ
ಹ್ಮ್ ಅವೆಲ್ಲ ಬಾಳ ತೊಂಡಬಟ್ಟಿಲ್ಲ
ಮತ್ತಲ್ಲನು ಒಟ್ಟು
ಹ್ಮ
ಅತ್ತ ಹೋಲ್ಸೇಲ್ ಮರ ಕಾಣಾುತ್ತನ
ಅವ ಏನ್ ಕತ ಭಾರಿ
ಹ
ಹ ಭಾರಿ ಎಲ್ಲ ಎಲ್ಲೆ ಬಾಾವ ವಸ್ತು ವಸ್ತು ಇರ್ತಾವ ಹ್ಮ
ಅವ್ ನಿ್ದ ಇದ್ದಿದ್ದ ನವೀನ್ ಪಂಕ್ದ ಇದು ಹಣಪಟ ಇದು ಹಣಸ ಹಣಸ ಹಣಸ ಇದ್ದವನ್ನೇ ಬಲಿ ನವಿಲ್ ಪಂಕದು
ಹಾ ನಿಪಕ ಹ ಶಕ್ತಲ್ಲ ಹ ಹದು ನಂಬಲಿಸ್ಸ್ತ ಮೂವತ್ತು ರೂಪಾಯಿ ಆಳ ಕೊಡ್ತ ಹಾ
ಹೆ್ಯಾಂಗ ಜೋಡಿ ಕೊಟ್ರಿ ನೀ
ಮೂವತ್ ರೂಪಾಯಿ ಎರಡು
ಮೂವತ್ ರೂಪಾಯಿ ಎರಡು
ಹಾ ಮೂವತ್ ರೂಪಾಯಿ ಇಲ್ಲಿ ಕುರ್ಚಿ ಇಟ್ಟಿದಲ್ಲ ಯಾರರು
ಹಜ ರೂಪಾಯಿ ಆಡ್ತಂದು ಅವನ ಇದ್ರಗಂದು ಆಕೊಂಡಕಡಂದು
ಎಸ್ ರೂಪಾಯಿ ತಂದುಿ
ಅರಾದ್ರೆ ಎರಡು
ಇಲ್ವಾಪ್ಪ ನಂಗ ಬೋನ್ ಹಚ್ಬೇಕಿಲ್ ಹನ ಇಸ್ಕೊಡ್ತಿದ್ದ
ಹ್ಮ ಮ ಹಾರಾಣ ಗೊತ್ತತ ಅಂತ ಕಲುಕ್ಕಲ್ಲ ನ
ನಂಗ್ ಫೋನ್ ಹಚ್ಚದತೀನಿ ಇ ಟೈಮಿಂಗ್ ಫೋನ್ ಹಚ್ಚಿದ ಅಂದ್ರ ನ ಪ್ರೀತಕ್ಕೆಸ್ಕಡ್
ಬಟ್ಸ ಹೋದ ನನೇನು ಗೊತ್ತತಿತ್ತು ನೀ ಬಿಸ್ನೆಸ್ ಹಕ್ಕಿದು
ಹು ಅಲ್ಲೆಲ್ಲ ಗಾಳಿ ಬಿಟ್ಟ ನೋಡ ಗಾಡಿ ಮ್ಯಾಗನು ಎಲ್ರ ಕೂಡತ್ತಾರಾ
ಕುಂತೇ ನೋಪಾ ಕುಂತೇನಿ ಇಲ್ಲ ಗಾಡಿ ಮೇಲಿಂದ ಕೆಳಗ ಕುಂತೇನಿ
ಹು ಹು ಗಾಡಿ ನಡಸ್ಸುವಾಗ ಮಾತಾಡ್ಬಾರಾದ್ರೂ
ಹೌದ
ಹು
ಏನರ ಎಕ್ಕ್ಷಿಡೆಂಟ ಆಗತ್ತತಿ
ಈ ಈಗ ನಿನ್ ನಂಬಕೊಂಡ ನಿನ್ನ ಮನ್ಯಾಗ ಎಲ್ಲಾ ಅವರ ಏನೋ ಆಸೆ ಪೀಸೆ ಪಟ್ಟಿರ್ತಾರಾ ಏ ನಿನಗ ಸುಮ್ಮ್ ನ ಏನರ ಆಯ್ತು ಅಂದ್ರೆ ಹೈರೋಣಾ ಮನಿ ಇಬ್ಬರಗಿ
ಹು ಬರೋಬರಿ ಬರೋಬರಿ ಬಿಡ
ಅದ ಎಂತದ ಯಾಕ್ ಗಾಡಿ ನಡಸೋ ಮಾತ ಬಡ ಕೂಡ್ಬ ಕೂತ್ ನಡಸೋದ ಗಾಡಿ
ಮಾತಾಡಿ ನಿಂತಿ ಮಾತಾಡಿ ಗಾಡಿ ನಡ್ಸಬೇಕೇನ
ಕುತ್ತ ಮಾತಾಡ ಆಮೆ ಗಾಡಿ ಮ್ಯಾಗ ಕುತ ಮಾತಾಡ ನಡೆಸಬೇಕ ಗಾಡಿ
ಹು ಹು ಹು ಹು ಹು
ಮತ್ತ
ಏನಿಲ್ಲ ಪಾ ನಿಂದೆ ಹೇಳ್ಬೇಕು
ಜರ ಜಗ್ಗಿರ್ ಮಾತಾಡ್ ಎಷ್ಟ ಹಳು ಮಾತಾಡಾಕತ್ತಿದಿ ಕೆಳಸಲ್ಲ ಆಗಿದ ಮಾತಾಡುದು
ಏನಿಲ್ಲಪ್ಪಾ ನಿಂದೆ ಹೇಳ್ಬೇಕು ಅಂದ ಚಪ್ಪಲ್ ಒಂದು ಕಡದಾವ
ಏನ್ ಕಳದಾವ
ಚಪ್ಪಲ್ ಕಡದಾವ ಈಗ ಚಪ್ಪಲ್ ತರದ ಒಂದ್ ಆಗಲೆಲ್ಲಾ ಹೋಗ್ತರದ
ಏ ಇದ್ರದಾಗ ಭಾರಿ ಸಿಗತಾವ ನೋಡು ಬಸವ ಕಲ್ಯಾಣದಾಗ
ಬಸವ ಕಲ್ಯಾಣದಾಗನ ಹೆಂಗ ಹೆಂಗ ನ ಕೋ ಬಾ ಅಲ್ಲಿ ಇದ್ದೀನಿ ಬಿದರ್ ಬಿದರದಾಗ ಇದ್ದಿ ಬೀದರದಾಗ ಇದ್ದೀನಿ ನಾ
ಬಸಕ್ಯ ಎ ಅಲ್ಲಿ ಬೀದರ್ ಕ ಆಗಿಲ್ಲ ನಂಗ ಬರಾಕ್ ಅಂದ್ರ ಕಲ್ಬುರ್ಗಿ ಬರ್ತಿರೆನ್ ನೀವು ಬಸವ ಕಲ್ಯಾಣ ಹಿಂದ ಹಾಸಿ ಬಾ
ಹು
ಹು ಬಸವ ಕಲ್ಯಾಣದಾಗಿಂದ ಅಲ್ಲೇ ಬಾರಿ ಸಿಗತಾವ ಚೆಪ್ಪಲ್ ಬಾರಿ ನಿ ಹೇಳಿ ಮಾಡಸ್ಬೇಕು
ಕೊಲ್ಲಾಪುರಿ
ಕೊಲ್ಲಾಪುರಿ ಅಂದ್ರ ಕೊಲ್ಲಾಪುರಿ ಅವು ಬಾಟಾ ಅಂದ್ರ ಬಾಟಾ ಯಾವಂತಾವ ಮಾಡ್ತಾರ ಅವರು
ನನಗ ಇದು ಬೇಕಾವ ಶ್ಯಾಂಡಲ್ ಬೇಕಾಗ್ಯಾವು ದೋಸ್ತಾ
ಚಾಂಡಿಲ್ ಭೀ ಮಾಡ್ತಾರರು
ಮಾಡ್ತಾರಲ್ಲಾ
ಗ್ಯಾರಂಟಿ ಮತ್ತ ಅದುಬಿ ಹಿಂಗ ಇಷ್ಟ್ ತಿಂಗಳ ಗ್ಯಾರಂಟಿ ಕೊಡ್ತರ ಅವರು
ಹುಹು ಆನ್ಲೈನ್ ತರಿಸಬೇಕಂತೆಳಿ ಆನ್ಲೈನ್ ಆಗಲ್ಲನ
ಅಲ್ಲ ಆನ್ಲೈನ್ದಾಗ ಬರ್ಲ ಏ ನಿವತ್ತ ಮಾಡಿಸ್ತೇನಿತೋ ಫೋನ್ ಫೋನ್ ಹಚ್ಚ ನಂಗ ಹೇಳಿದ್ ತಿನವರಿಗೆ ಫೋನ್ ಹಚ್ಚಿ
ನೋಡತಾಇದೇವಿ ಇದವೆಲ್ಲಾ
ಹ ಅಣ್ಣಾ ಸರಿ ಆತ ಇಲ್ಲ ವಾಟ್ಸ್ಪ್ ಹಾು ನ ಅವ ಹೇಳ್ತೇನ ಅಂತ ಹೇಳದ ಅಂದ್ರೆ ಒ ನಾಕ ಮಾಡ ತರೋರ್
ಹು ನಾಕೇ ದಿನ ಬೇಕು ನಂಗೆ ಬೇಕು ಜರಾ ಅರ್ಜೆಂಟದ
ಹು ಅಡಂಟ ಅಂದ ನೋಡಮ ನಾ ಹೇಳ್ತೇ ನೋಡ ಮಾಡ್ತಾರ ನಾವ ಎಲ್ಲ ಅಲಿಯೋತಲುಪೋತ್ತೋ ನಮ ಕಾಲ ಎಲ್ಲ ಚಪ್ಪಲ್ಲ ಅಲಿಯೋವ
ಹು ಆರ್ಡ್ರ ಮಾಡ ಹು ಫೋನ್ ಹಚ್ಚಿ ಹೇಳತಿಯಾ ಹೆಂಗ ಸುದ್ದಿನಿಂದ ಢೀಳಾಲಿ.
ಡೈಲಲ್ಲ ಒಂದು ಫೋನ್ಸ್ತೀನಿ ಹಿಂಗ. ಪೀಸ್ ನಂಬರ್ ಚಪ್ಪಲ್ಂತ ನಾ್ ಆಯ್ತ್ರಿ ಸರ್ ಮಾಡ್ತೇವ್ರಿ ಅಂತಾರ.
ಹ್ಮ್.
ನೀ ಮಾತ್ರಡ ನಿನ ಕೆಳಸ.
ಹಾ ಆಯ್ತಾಯಯ್ತು ನಿನ್್ ಹೇಳ್ತೀನಿ ವಾಟ್ಸಪ್ಿ ಇದ ಹಾತನಿ ನಂದೊಂದ್ ಹೇಳ ನಂದೊಂಗೊ್ ಜೋಡ.
ಹ್ಮ್ ನಾಕು ಏನಂಬಂದ ಹೇಳ್ತನ ಅವ್ರಿಗೆ. ಅವ್ರ ರತ್ ಕಾಲ ಎಡ್ಡು ಹೋತಾರ ಸೈಜ್ ಮ ಹೋ್ತ ಎ ಸೈಜ್ ಇರ್ತಾರ ಟ್ರಕ್.
ಹ್ಮ ಆಯ್ತ ಆಯ್ತ ಮಾತಾಡಮ ತೋ್ರಿ ಇವತ್ತು. ಹಾ.
ಮಾತಾಡ ಮಾತಾಡ ಸಂಜೆ ಹಸ್ತಿನ ನಮ್ ಎಲ್ಲರ ಕಾರ್ಯಕ್ರಮ ಅದ ಒಂದ್ ಇವ.
ಏನದು ಕಾರ್ಯಕ್ರಮ.
ಕಾರ್ಯಕ್ರಮ ಅಂದ್ರ ಕಾಲೇಜ್ ದಿನ ಮಾಡತರ್ವತ್ತ. ಕಾಲ ದಿನ ಮಾಡ. ತರ ಅದ ಕಾಲೇಜ್ ದಿನ ಏನ್ ಮಾಡ್ಬೇಕು ಅದೆ ಎಲ್ಲಾ ಮಾಡ್ಯಾರಲ್ಲಿಯ. ಡೆಕೋರೇಷನ್ ಹ. ನಾ ಹೋಗಕ ಸುಮ್ ನ ಕತ್ಕ ಊಟ ಟ ಮಾಡ ಬರ್ಬೇಕು.
ಹ್ಮ್ ನಾನು ಏನು ಪ್ರಿಪರೇಟರ್ ಇದ್ದ ಅಂತ ಕೇಳಿದ ಪ್ರಿಪರೇಟರ್ ಇದ್ದೀನಿ.
ಹ್ಮ್ ಅದು ಅದು ಊಟದ್ದು. ಊಟ ಏನ್ ಮಾಡಸ್ಬೇಕ ಎಲ್ಲ ನನ್ ಮಗ ನನ್ಗ ಒಪ್ಪಸಾರ.
ಹ್ಮ ಮಷಿ ಗತ್ತುಟಕ.
ಇತ್ತು ಊಟಕ್ಕೆ ಕಾಲೇಜ್ ಜನ ಇರ್ತಲ್ಲ ಸುಮ್ ಕಾಲೇಜ್ ದವಲ್ಲ ಉಳತಿ. ಇದು ಮಾಡಸಕ್ಕೆ.
ಹ್ಮ. ನಿಮ್ ಮಾಡರ್ಸಗತ್ರಿ.
ಹಾಕೂತ್.
ಹಾ.
ಹಾ ಊಟಕ್ಕೆ ಆಯತಾ. ಹ ಪ್ರಣೀಿತ ಅಂಬಲ್ ಪ್ರಣಿತ ಅಂಬಲ್. ನಾವವು ಊಟಕ್ಕೆಿವತ್ತ ಪನ್ನೀರ್ ಮಣಸತೀನಿ.
ಹ್ಮ್. ಪನೀರ ಪನ್ನೀರ ಮತ್ತ.
ಮತ್ತ ಶಿರಾ ಅದ್ರ ಜೊತೆ ನಾಷ್ಟ ಇತ್ತು ಈಗ. ಹ್ಮ್ ಇಲ್ಲಾ ಪನ್ನೀರ್ವಾಮ ತಗ ಜೊತೆಷ. ಶಿರಾ ಎರಡು ಮಿಕ್ಸ ಇತ್ತು.
ನಿಮ್ಮತ್ ಈ ಮಧ್ಯಾಹ್ನ ಊಟ.
ಮತ್ತ ಮುಟ್ಟಾ ಪಳಿವೋಗರ.
ಕೊಳಿಯೋರ ನ ಕುಪ್ಪೇಟ.
ಮುಂಜೆ ಊಟ ಏನಿತ್ತು ಮುಂಜೆ ನಷ್ಟ.
ಮುಂಜೊ ನಾಸ್ತಾ ಪನ್ನೀರಾ.
ಹ್ಮರರ ಹ್ಮ ಹ್ಮ ಹ್ಮ್.
ಪನ್ನೀರ ಸಿಿರಾ ಮುಂಜಾಳು ನಾಷ್ಟ ಮಧ್ಯಾಹ್ನಕ್ರ ಪುಳಿಯೋಗ್ರ ಉಪ್ಪಿಟ್ಟು ಮಧ್ಯಾಹ್ನ ಊಟ.
ಹ ತಪ್ಪಾಗ ಕೊತರಲ.
ಸತ್ಯ ಆರಕ್ಕ ಕುಟ್ಟ ಓೋಗೆ. ಫಂಕ್ಷನ್ ಆರಕ ಚಾಲಲುತ್ತು ಆರರಡು ಪಂಜೆ ಚಲು ಆದ.
ಬಾಳೆಹಣ್ಣ ಏನ್ ಕೊಡ್ತರ ಅಪ್ಪ.
ಹ ಸಂಜೆ ಕುಡ್ತು ರಾತ್ರಿ. ಆಗದು ಎಲ್ಲರಿಗೆ ಬಾಳೆಹಣ ಐಸ್ ಕ್ರೀಮ ಮತ್ತ ಎಲಿ. ಬಾಮ ಸಂಜಿಏರ್ತಾರೆ ಸ್ಕ್ ಐದ ತಂಗ ಅವ ಚಿಕನ್ ಕಾಲ ಚಿಕನ್ ಲೆಗ್ ಪೀಸ್
ಹ್ಮ ಇಬೇಕಷ ಬರಬರ್
ಚಿಕನ್ ಲೆಗ್ ಪೀಸ್ ತಿನ್ನೋಡ್ ಚಿಕನ್ ಲೆಗ್ ಪೀಸ್ ತಿನ್ಬೇಕು ಇಲ್ಲಾಂದ್ರೆ ಸತ್ತಿ ತಿನ್ನೋ್ರ ತತ್ತ ತಿನ್ಬೇಕು ಅ ಹ ಅ ಅಂದ್ರ ಕ ಕುಡ್ತ ಹ್ಮ್
ಹ ಅದನ್ನು ತಿನ್ನಲ್ಲ ಅಂದ್ರೆ
ಹನಿಕಕ್ ದನ ಅಂದ್ರ ಅವವು ಕೊಡ್ತ ಹನಿಕಕ್ ಕೊಡ್ತೇವಿ
ಹಾ ಹಾ ಈಗ ಒಬ್ಬ್ರೊಬ್ರು ಪರ್ ವೆಜ್ಜ್ ಇರ್ತಾರ
ಹ್ಮ್
ಬರಿಲ್ ಕುತರ
ಅವ್ರಿಗ ಏನಿಲ್ಲ ಅವರು ಅದೇ ಸುಮ್ ನೀರ್ ಕುಡ್ಬೇಕು ಗಪ್ಪ ಕುಡ್ಬೇಕು ಅಟ್ಟೆ
ಹ ಂದ್ರ ಹರಣ ಅದ ಸಾವಿರ ಉಪಾಯ ಇದತಾರಲ್ಲಾ ಹ್ಮ ಸ್ಕ್ತದ ಗಡಪ್ಪ ಗಿಡಪ್ಪ ತರ್ಸರ ನಿದ
ಬಜಿ
ಹ್ಮ್ ಹ್ಮ್ ಉಪದಾ ವಿವಸಾಯದಾ ಎಲ್ಲ ಎಲ್ಲಾರಗ
ಏ ಅಲ್ಲ ಎಲ್ಲಾ ತರ ವ್ಯವಸ್ಥೆ ಇಟ್ಟೀನಿ ಮತ್ತ ಮ್ಯಾಸ್ ಪೇಪರೇಟರ್ ಅಂದ್ರೆ ಸುಮ್ಮದು
ಹ ಮತ್ತ
ಲಾಕ್ ಹೋಲಿ ಲಾಕ್ ಬರ್ಲಿ ಅಂಜದಿಲ್ಲ
ಹಾ ಅಂಜಾಗಲ್ಲ ನಾನ್ ರತ ಹೋಗಲ್ಲ
ನಮ್ದು ಹೋಗಲ್ಲ ನಮ್ದ ಏನ ಆಾಗಲ್ಲ ಬರಿ ಮಾಡ್ಸದ್ದ ಅರಕ್ಕೆ ಎಲ್ಲ ಅವ್ರು ಕು ಕೊಡ್ತಾರ
ಹ್ಮ ಹ ಅದ
ರೊಟ್ಟದ ಮಾಡಿದಂದರ
ಹ್ಮ
ಊಟಲ್ಲ ಹಾಗೆ ತಂದ್ರ
ಹ ಹಾಗಗ್ಯದಪ್ಪಾ ನಿಮ್ದ ಆಗ್ಯದಲ್ಲ
ಉಪ್ಪ ನಂದ
ಹ್ಮ್ ಮತ್ತಾ
ಮತರ್ ಹೇಳ್ಬೇಕು ನಿದೆ
ಹ್ಮ ಹಾ
ಹ್ಮ್
ನಿ ಹೇಳ್ಬೇಕು ಏನ್ ಸುದ್ದಿ
ಹ್ಮಲ್ಲ ಸ ಊಟಕ ಮಾಡಟಿ ಇಲ್ಲ
ಹಾ ಮಾಡೇನಿ ಮ್ಯಾಸ್ ಪ್ರಿಪೇರ್ಡ್ ಆಗಿದ್ದಿ ಊಟ್ಟದ ಕುಡ್ತೇನ ಅಂತ
ಹ್ಮ್ ಕೊಡ್ತಂಬಾ ಸಂಜೆವಾ ಅಷ್ಟ ಎಂತಾರ ಅಡ್ಗೆ ಮಾಡ್ಸೋದ
ಹ್ಮ್
ಅಡುಗೆ ಮಾಡಿಸಲತ್ತೆ ನಾಸ್ತ